ಹಲೋ ಏನಿಲ್ಲ ಅಣ್ಣಾ ಹಂಗ ಖಾಲಿ ಕೂತನ್ ಖಾಲಿ ಕೂತನ್ ನೀನ ಹಾ ಹಾ ಏನಾರ ಒಂದ್ ಸ್ವಲ್ಪ ಕೆಲ್ಸ ಮಾಡ್ತವ್ರ ಕಾಲಲೆ ಕೊಂಡ್ರೋದ್ ಬಿಟ್ಟೆ
ಲೇ ಕೆಲ್ಸ ಮಾಡೋನು ಶ್ರಮಿಕ ಕೆಲ್ಸ ಮಾಡ್ಸವನು
ಹ ಏನ ತರ ಮಂಗೂ ಗೊತ್ತಿಲ್ಲ ಬಿಡ
ಶಾನಿ ಅಂತಾರ ಅವ್ನಿ
ಹಾ ಹಾ ಹಾ ಹ ನಿಶಾನ ನಗರ ಹಾ ಹ ಗತ್ತ ಅಂದ್ರೆ ಒಟ್ ಗೊತ್ತ ಅಂದ್ರೆ ಹಿಂಗ ಹೇಳಾಕ್ ಬರಂಗಿಲ್ಲದ್ ಏನ್ತ್ತ ಅಂದ್ರೆ ಒಟ್ ಗೊತ್ತಾಯ್ತದ ಏನಂದ್ರೆ ನೀ ಅಂದ್ರ ಒಂಥರಾ ಹಿಂಗ ಈಗ ಹಂಗ ಹೇಳದ ಗೊತ್ತ ಹ ದಾರ ಗಟ್ಲೆ ಮಾಡ್ತಾನಾ ಕರೆ ಗೊತ್ತರಲ್ಲ ಹಂಗ ಒನ್ ಟೈಪ್
ಪಂಡಿತ್ ಅಂದ್ರ ಎಲ್ಲ ತಿಳಿದವ್ರ ದೀಡ ಅಂದ್ರ ಒಂದುವರಿ
ಹಾ
ನಮ್ ಕಡೆ ದೀಡ್ ಅಂದ್ರೆ ಒಂದುವರಿ ಒಂದರಕ್ಕಿಂತ ಜಾಸ್ತಿ ಒತ್ತದ ಒಂದೂವರೆ ಅರ್ಧ ಅದಕ್ಕೆ ದೀಡ್ ಪಂಡಿತನ ಅಂತಾರ ಮನೆ
ಒಂಥರ ಅಸಹ ಇದ್ದ ಅಸಹ ಅಸಹ ಮಾಡಿದಂ ಕರ ಅದ್ ಮುಂದಿನ ಅಂಗದ ನಾವ ಹಾ ಒಂತರ ಎಲ್ಲಾ ನನ್ಗ್ ಒಬ್ಬಗ ಗೊತ್ತೈತಿ ಹಂಗ ಹಿಂಗ ಅಂತ
ಇಲ್ಲ ಅದ ಹಸೇ ಮಾಡಕೆ ಅಂತಾರ ಆದ್ರೆ ನೀನು ಅದ್ರದ್ದ ಅ ನಿಜವಾದ ಅರ್ಥ ತಗದಿತ್ತು ಪಾ ಏನದು ಒಂದುವರಿ ಶಾಣಿ ಅಂದಂಗ ನಾವು ಒಂದುವರಿ ಶಾಣಿ ಅದ
ಹ ಹ ಹ ಹ ಕರೆ ಹ ಹ ಹ ಹ ಎಷ್ಟ ಅಂದ್ರನು ಅಸಯ್ಯಾ ಇದ್ದಂಗೆ ಯಾಕಂದ್ರೆ ಒಂದ್ವರಿ ಶನಿ ಹಂಗಿರಾಕೈತೆ ಒಂದ ಇದ್ರರು ಒಂದರ ಇರಬೇಕು ಇಲ್ಲೆ ಶೂನ್ಯಾರರ ಇರಬೇಕು ಹಕುವ ಒಂದವರ ಹೆಂಗ ಆಗತ್ತ ಅಲ್ಲ
ಹ ಇಲ್ಲಿ ಏನ್ ಗೊತ್ತಾ ಹೀರೋಗಳನ ಯಾರು ಹುಟ್ಟಾಕ್ತದ ಅಂತಮ್ಮ ಇಲ್ಲ ನಮ್ಗ ನಾವೇ ಹವ ಹೊಡ್ಕೊಬೇಕು
ಹ ಹ ಗೊತ್ತಾತು ಗೊತ್ತಾಯ್ತು ಗ ಅತ್ತ ಯಾರ ಏನ್ ಬೇಕದ ಅಂದ್ರ ನ ಅದ್ ಯಾವಾಗೂ ಚಲೋಗ ಅಂದಾರತ್ರ ತಿಳ್ಕೊಂಡ್ ಹೋಗೋದ್ ಮುಂದೆ
ಅಷ್ಟೇ ನನ್ಗ್ ಎಟೋ ಜನ ಹಗುದ್ನು ಜಾಕಕ್ ನೀರ್ಲ್ಲಂತ ತಮಗೆ ತಕೊಂಡುಗಿ
ಹ ನಾರೇನ್ ಹಂಗ ಅಂತಾರಂದ ಹ
ಅದ ಏನದ ಮಾಡೋರ್ ಮಾಡ್ತಾರ ಹೋಗವರ್ ಹೋಗ್ತಾರ ಇನ್ನೊಂದ ನಮ ಕಡೆ ಅಂತಾರಪಾ ನೀ ಕೆವ ನೀರ್ಲ್ಲದನ ಆಯ್ನ್ ಹೋಗೋದಾರೆಯಗ ಬೋನ
ಹಾ ಹಾ ಕತ್ತ್ ಕತ್ ಕೇಳಿದನೆ ಕೇಳಿದನೆ ಹಾ ಹ್ಮ್ ಹ್ಮ್
ಈಗ ಒಬ್ಬ ಯಾವ ಏನೋ ಬೆಳೆಯಕತ್ತನಪ್ಪಾ ಏನೋ ಒಂದ ಕೆಲಸ ಮಾಡ್ಕ ಕುಣಕೇಶ ತನ್ನ ಶ್ರಮದಿಂದ ತಾನು ರಾಜ್ಯ ಗಂಭೀರತೆಯಿಂದ ಏನೋ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ನಿಂದು ಇದು ಬಯಕ್ ನೂರು ಜನ ಇರ್ತಾರ
ಹ್ಮ್ ಕರ್ನಲ್ಲ ಹಂಗ ಅ ಎಲ್ಲಿ ಹೋದ್ರುೂ ನಂಗ ಈಗ ಒಬ್ಬ ಬಿ ಯಾರ ಹಂಗಗೆಏರ ಹೊಸಾದ್ ಒಂದ ಬಿಸ್ನೆಸ್ ಮಾಡತ್ತೀರ ಅಂದ್ರನು ನೋಡ್ ನೀನ ಅದ್ ಮಾಡೋಗಿದ್ದ ಮೊದ್ಲು ಅರ್ಧಷ್ಟ ಜನ ಹೇಳಿರ್ತ ಇರೋದಕ್ಕೆ ಆಗಂಗ ಇಲ್ಲ ನಿನ್ ಕಡೆಯಿಂದ್ರಂತೂ ಆಗಂಗಿಲ್ಲ ಕೆಲ್ಸ ಆಗಂಗಿಲ್ಲ ಏನು ಮಾಡಕ ಬ ಬಿಡ ಸುಮ್ಮ ಹೆಂಗ ಯತಿ ನೌಕರಿ ಮಾಡ್ಕೊತೋಗ್ ಮುಂದ ಎಂತ ಎಲ್ಲ ಸುಮ್ಮ ಎದಕ್ ಮಾಡ್ತಿ ಮಾಡ್ರನು ಉಪಯೋಗಿಲ್ಲಾ ಹಂಗ ಹಿಂಗ ಹಂಗ ಹಂಗ ಹೇಳ್ತಾರ ಅದ್ನೆಲ್ಲಾ ಯಾರಂದ್ರ ತಲಿ ಕೆಡ್ಸ್ಕೊಳ್ದ ಅದ್ನೆಲ್ಲಾ ಯಾವ ಕೆಲ್ಸ ಮಾಡ್ತನ್ಲ ಅವ ಮುಂದ ಹೊಟ್ಟೆ ಚಲೋ ತಂಗ್ ಮಾಡ್ತಾನೋ ನಟಿ ಎಲ್ಲಾಕಲ್ಲಾ ನಮ್ಮಲ್ಲಿ ಅಂತ್ ಬಾಳಾವ್ ನಮ್ಮಲ್ಲಿ ಅವ್ ಬ್ಣಂದ್ ಹಂಗತ್ಲ ಫಸ್ಟ್ ಏನಲ್ಲಿ ಓದಿದ್ದ ಓದಿವವನ್ ಚಲೋ ಅಂತ ನೌಕರಿ ಇತ್ವಂಗ ಹ ಸೈಡ್ ಮುಂದ ಹೋಗಿ ಏನೋ ಬಿಸ್ನೆಸ್ ಮಾಡ್ತನ ಅಂತ ಅಂತಿದ್ದವ
ಹ್ಮ್
ಬ್ಯಾಡ ಅನತ್ತರ್ ಎಲ್ಲಾರೂ ಬೇಡ ಚಲೋ ಅಂತ ನೌಕರಿ ಐತಿ ಆರಾಮ್ಸೆ ಇದನ ಮಾಡ್ಕೊತ ಹೋಗೋ ಸುಮ್ಮೆ ಯಾಕ ಮಾತ್ ನಿಂದೆಲ್ಲಾ ಹಾಳ ಮಾಡ್ಕೊತಿ ಕೇಳಿಲ್ಲ ನಾವ ಯಾರ್ದು ಮಾತ ಮಾಡಿದೆ ಈಗ ಮಾಸ್ತ್ಗಂದ ಆರಾಮ್ ಮನೆ ಹಾಕೂತ್ ರೊಕ್ ಬರ್ತಾವ್ಂಗಿಗ ಹ್ಮ್ ಅದ ಈಗ ಈಗ ಮತ್ತತ್ ಅವ್ರ ಅವ್ರ ಅವ್ರು ಯಾರ್ಯಾರು ಬ್ಯಾಡ ಅಂದರ್ಲ್ಲಾ ಈಗ ಅವರು ಅಂತಾರೀ ಚಲೋ ಮಾಡಿದಿ ನಾವ್ ಹೇಳಿದಕ ಮಾಡಿದ ಹಂಗ ಹಿಂಗ ಆ ಬಟ್ ಅಂದ್ರೆ ಕೆಲ್ ಆ ಕೆಲ್ಸ ಆ ಕೆಲ್ಸ ಹೊಬ್ ಎಲ್ಲಾರೂ ಇದ್ ಮಾಡ್ರರು ಹಿಂದ್ ಬೇಡ ಬೇಡ ಅದ ಮುಗಿದ್ಮೇಲೆ ಎಲ್ಲ ಒಂದ ಪ್ರಶಂಸೆ ಕೊಡಾಕ
ಇನ್ನೊಂದು ಅಲ್ಲ ಏಂಗ್ ಗೊತ್ತನಾ ಹೌದ ಆ ಅಣ್ಣ ನೌಕರಿ ಮಾಡ್ಕೊತ ವ್ಯವಹಾರ ಮಾಡ ನ ನಲ್ಲಾ ಪೂರ್ತಿ ವ್ಯವಹಾರ ಕೇಳತ ನೌಕರಿ ಬಿಟೆ ಬಿಟನ ನೌಕರಿ ಬಿಟ್ಟು ಕೆಸ ಮಾಡ್ಯಣ
ಹಾ ಪೂರಾ ಬಿಟ್ಟ ಕಷ್ಟ್ ಮಾಡ್ಯನ ವ್ಯವಹಾರ ಪೂರಾ
ಇದುಮ ರಿಸ್ಕ್ ತಗೋತಾರಂತಲ್ಲ ಆತಾರೆ ಹಂಗ ನೋಡಿದ್ರ ಇಲ್ಲ ಒ ಬ್ ಇರ್ತಾರ ನೌಕರಿ ಮಾಡ್ಕೊತಾನೆ ಮಾಡ್ತಾರ
ಹಂಗ ಅಂದ್ರೆಫಸ್ಟ್ ಹೆಂಗ ನೌಕರಿ ಮಾಡಿದ್ದದಕ ಅಂದ್ರ ಅವನ ಹತ್ರ ಹಣ ಲಿಲ್ಲ ಅದಕ್ ನೌಕರಿ ಮಾಡಿದಿದೆ ಅವ್ ಮೊದಲಿಂದ್ರ ಅವ್ ವ್ಯವಹಾರ ಮಾಡಬೇಕಾನ ಇತ್ತು ಅವ್ ಮೊದಲಿಂದ್ರ ಹ್ಮ್ ಆದ್ರ ಅವಂಗ ಹೆಂಗತ ಒಮ್ಮೆ ಹ್ಮ್ ಹಾ
ಈಗ ಬರಬಾರತೆ ಯುವ ಜನತೆಗೆ ಈ ನೌಕರಿ ಮಾಡ್ದದು ಯಾರು ಆಸಕ್ತಿ ಇಲ್ಲ ದುಡ್ಡು ಮಾಡ್ಬಕ್ ಮುಗೀತು ಹಾ
ಹಹ ದುಡ್ಡು ಮಾಡ್ಬೇಕು ಆರಾಮಸೆ ಇರಬೇಕು ಅಷ್ಟದ ಅದ ಜೀವನೊಳಗೆ ಏನೈ
ಅಲ್ಲ ಪಕ್ಕಕ್ ನೌಕರಿ ಮಾಡ್ಕೊತ ವ್ಯವಹಾರ ಮಾಡುದು ಸೂಕ್ತ ಆಗ್ ಗೊತ್ತಾ ಈಗ ವ್ಯ ವ್ಯವಹಾರ ಅಂದ್ರೆ ನೀ ಎತ್ತೆತ್ತಲ್ಲಿ ಓಡ್ಸ ತಲೆ ಓಡ್ಸಬೇಕು ತಲೆ ಓಡಸಿದ್ರೆ ವ್ಯವಹಾರ ತಲಿ ಅಂದ್ರೆ್ಯವಹ ಮಾಡ್ತೇನ ಅ್ರ ಕಿರಣಿ ಅಂಗಡಿ ಹಾಕೊಂಡು ಕೂತ ಅದಕ್ಕೆಯವಾರ ಅನ್ನಲ್ಲ
ಹ್ಮ ಮತ್ತೊಂದ ವ್ಯವಹಾರಂಗ ಲಾಭ ತ ಹಾನಿ ಇರ್ತ ಒಂದ ಹಂಗ ನಿನ್ ಜೊತೆ ಒಂದ್ ಏನಾರ ಒಂದ್ ನೌಕರಿ ಇತ್ತಂದ್ರೆ ಒಂದ ತರ ಇದ ಇರ್ತದೆ ಅಂದ್ರೆ ಎರಡು ಒಮ್ಮೆ ಇವ ಆಾಗುತ್ತಾವ ಅಂದ್ರೆ ಸರಾಸ ಸರಿಯಾಗಿ ಈ ಕಡೆ ಇದ್ರ ಏನಾರು ಕಡಿಮಿತ್ತ ಅಂದ್ರೆ ಇದ್ರಗಿಂದ ಹಾಕ್ಬಹುದು ಹಿಂಗ
ಹ
ಆದ್ರ ಅವಂದ ಹೆಂಗಿತ್ತಂದ್ರ ಒಂದು ಪೂರಾ ಎಲ್ಲಾ ಕೆಲ ರಿಸ್ಕ್ ಏನ ಆಗಲ್ದ ಎಲ್ಲ ಒಟ್ಟು ಬಿಟ್ಟ ಬಿಟ್ಟ ಬಿಟ್ಟ ನೌಕ್ರಿನ ಬಿಟ್ಟಾವ್ ಮೊದ್ಲಿಂದ್ರನ ಇದವ್ ನಾ ವ್ಯವಹಾರನ ಮಾಡ್ಬೇಕತ್ತ ಹಂಗ ಪೂಲ್ ಪೂರಾ ಅಂದ್ರೆ ಚಲಾ ತೋಟ್ ಮಾಡಿದವ
ಅಲ್ಲ ಒಮ್ಮಿ ಕೂತ ತಿಳ್ಕೋದು ಅದ ಏನದು ಹ ಇಲ್ಲಪ್ಪಾ ನಂಗಗೆ ಆಗುತ್ತೆೇನ್ ವ್ಯವಹಾರ ನಂಗಯ್ಯಕ ಕೂದ ಆಳತಂದಾಗ ಬಿಡ್ಬಹದು ಹಂಗೇನಿಲ್ಲ ಹ ಇನ್ನ ಅಂದ್ರೆ ಏಂಗ ಗ ಇದ್ರಲ್ಲಿ ಸ್ವಲ್ಪ ಅದೃಷ್ಟನುೂ ಇದಕ್ ಬರುತ್ತೆ ಲೆಕ್ಕಕ್ಕ
ಹಾ ಹಾ ಹಾ ಅದ್ರ ಅಷ್ಟೆಲ್ಲ ಏನು ಎಲ್ಲ ಎಲ್ಲ ಹಂಗ್ ಮಾಡಕ್ ಹೋದ್ರ
ರಮೇಮಿ ಎತ್ತೆಷ್ಟ ಸಣ ಆಗಿರ ಹ ಅದೃಷ್ಟ ಇಲ್ಲಾ ಅಂದ್ರೆ ಏನ್ ಮಾಡ ಬರ್ಲ್ಲ ಜಗತ್ತಿನ ನೆಂತಿದ್ದ ಶ್ರೀಮಂತ್ರ
ಹ್ಮ್ ಈಗಂದ ನಡಿ ಎಲ್ಲ ಈಗ ರೊನಾಲ್ಡೊ ಗೊತ್ತಿರ್ಬೇಕಕ್ಲಾ ನಿಗ
ಅವಂದ್ ಅಂದ್ರೆ ಅವಂದ್ ಅದು ಆಸ್ತಿ ಅದು ಅಂತಸ್ತದ ಎಲ್ಲ ಚೆನ್ನಾಗತ್ತು
ಏ ಆಸ್ತಿ ಇಲ್ಲ ಅವ ಎಂತ ಅಂದ್ರೆ ಹಿಂಗ ಎಲ್ಲ ಚಂತ ಮಸ್ತ್ ಆಡ್ತಾನ ಫುಟ್ಬಾಲ್ ಚಲೋ ಆಡ್ತಾ ನವು ಎಲ್ಲಾರ್ಗಿಂತ ಜಾಸ್ತಿ ಗೋ ಗೋಲ್ಸ್ ಅವನುನದವ ಆದುರ್ನು ಒಂದ್ಸಲಾನು ಅಂದ್ರ ಇದ್ ಗೆದ್ದ ದಿಲ್ಲ ಅವ ವಿಶ್ವಕಪ್.
ಅದ್ ಯದಕ್ಕಂದ್ರ. ನೀನ್ ಇದು ಇದ ಅಲ್ಲಲ್ಲ ನೀನು ನಿನು ಗುಂಪು ಮ್ಯಾಲ ಇದಾಗುತ್ತ ಅದೃಷ್ಟ ಅನ್ನೋದಲ್ಲ ಇಲ್ಲಿ ಗುಂಪ ಅನ್ನೋದ.
ಹ್ಮ್ಮ್ ಗುಂಪು ಅದ ಈ ಈಗ ಈಗ ಈ ಸಲ ನೋಡ ಈ ಸಲ ಒಂದ್ ಗುಂಪು ಎಂತ ಮಸ್ತ್ ಐತ. ತ ಒಂದ ಗುಂಪ.
ಹ್ಮ್ ಆದ್ರ ಅವ್ನ್ ಸರಿಯಿಲ್ಲ ಅವಂದು ವಯಸ್ಸ ಆಗ್ಯಾದೋ. ಹೈಯಸ್ಟ್ ಇಲ್ಲ ಅವನು ಇನ್ನೊಂದ್ ಏನ್ ಗೊತ್ತನ ಅವನು ಇದಕ್ ತಗೋತಾನ. ನಾನೇ ಮಾಡ್ಬೇಕು. ನನ್ನಿಂದಾನೆ ಗೆಲ್ಬೇಕ ಅಂದ್ರ ಹೆಂಗಾಗುತ್ತೊ ಈಗ ಅಲ್ಲೇ ಪಕ್ಕಕ್ಕ ಅಂದ್ರೆ ನಾಯೇನ್ ಅವ ನೀಗ ವಿರೋಧ ಮಾತಾಡ್ತಾ ಇಲ್ಲ ಈಗ ಅದೇ ಪಕ್ಕಕ್ಕಿರೋರು ಯಾರೊ. ಅವನ್ ಅಂದ್ರ ಅವ್ನಗೆ ಅವ್ನೆಗೆ ಈಗ ಗೊಟ ಅತ ಯಾರಿಗ ಕರಿತಾರ ಮೆಸ್ಸಿಗ.
ಮೇಸೇ ಹ್ಮ್
ಮೆಸ್ಸಿಗೆ ಈಗ ನೋಡ ನಿಂಗ ಇನ್ನೊಂದು ಹೇಳ್ತಿನಾ. ಈಗ ಮೆಸ್ಸಿ ಇದಾನಲ್ಲ ಅವನು ಓಕೆ ಮೂವತ್ತೆಂಟ ಆಗ್ಯವ ವಯಸ್ಸ. ತನ್ನ ಕೈಯಾಗ ಆಗಲ್ಲ.
ಹಾ ಹ ಹ ಹ್ಮ್ ಅವಂಗ ಬಾಳ್. ಹ್ಮ್ ಹೌದ. ಮ ಮತ್ತೊಂದ ಅವ ಅವ್ರ ಗುಂಪು ಹಂಗೈತಿ ಎಲ್ಲಾ ಇದ್ದವ್ರೆಲ್ಲಾ ಗುಂಪೊಳಗ ಚಲೋ. ಚಲೋ ಆಡವರ ಅದರ ಅವ್ರು. ಗುಂಪೊಳಗ ಹ್ಮ್ ಅದ ಇವಂಗ ಹೆಂಗ ಹ್ಮ ಇವಂಗ ಹೆಂಗ ಹ ರುಣ. ಪಾಲ್ಡುಗ ಇಲ್ಲಿ ಮಟ್ಟ ಯಾವಾಗ ಹಂತರ್ ಗುಂಪು ಸಿಕ್ಕಿಲ್ಲ ಹ ಈಗೀಗ ಈಗ ಸಿಕ್ಕೈತಿ. ಅವುಂಗ ಗುಂಪ ಆದ್ರ ಈಗ ಅವ ಅವಂಗ ಆಡಕ್ ಆಗವಲ್ತ.
ಇಲ್ಲ ಇನ್ನೊಂದ ಏನ್ ಗೊತ್ತೇನು ಅಲ್ಲಾ ಹೋದ್ಸಲ ನೀ ನೋಡಿರ್ಬೇಕ. ಮೆಸಿ ಅಂದ್ರ ಶ ಅದು ನಾಕ ವರ್ಷದಿಂದ ಚಿಫಾ ನಡ್ದಾಗ. ದುಬೈನಾಗ ನಡೆದಿತ್ತದು ಅಬುಧಬಿ ಅಬುದಿ ತು ದುಬೈನಾಗ ಅಬುದಬಿ ಗೊತ್ತಿಲ್ಲಾ.
ಕತಾರ್ ಕತಾರ್ ಹಾ.
ಅಲ್ಲಿ ನಡದಾಗ ಏನ್ ಆಗತ್ತ ಪಶನೆ ಇದ ಗೆದ್ದಾಗ ಯಾರ್ ಗೆದ್ರು ದುಬೈದವ ದುಬೈದ ಅಬುದಬಿ ಗೊತ್ತಿಲ್ಲ ಅವರ ಯಾರ ಆಡ್ತಾರಲ ಹಾ ಮ ಮದು ಮೊದಲನೇ ಮ್ಯಾಚ್ ಗೆದ್ದಾರತನಕಷ ಅದು ಯಾರು ಮೆಸಿ ವಿರುದ್ಧ ಅಂದ್ರ. ರ ಯಾವ್ದ ಬ್ರೆಜಿಲ್.
ಹಾ ಹಾ ಏ ಬ್ರೆಜಿಲ್ ಯಾವ ಗೊತ್ತಿಲ್ಲೊಣ ಹಾ.
ಅರ್ಜೆಂಟೆನೋಲೆ ಹ್ ಬ್ರೆಜಿಲ್ ಅಂತಿನ ನೋಡ ನೀನು ಹೂ ಅಂದ್ಬಿಡು ನೀ ಯಾ
ಹ ಅಲ್ಲ ನೀ ಏನ್ ಹೇಳಾತಿ. ನೀ ಏನ್ ಹೇಳಾತಿ ತಿಳವಾಲ್ತ ನನಗ ಅದಕ್ ನೀ ಅಂದ್ರ ಮೆಸಿನ್ ಟೀಮ್ ಹಾ ಮೆಸೆನ್ಟೀಮ್ ಅರ್ಜೆಂಟ
ಹ ಅರ್ಜೆಂಟೇನಾ ಅವರ್ ವಿರುದ್ಧ ದುಬೈದ್ಯಂಗ ಅಡಕತ್ತಿದ್ರು ಅದ ಯಾವ್ದ್ ಕತರ ಗೊತ್ತಿಲ್ಲ ನಂಗ ಯಾವ್ದೇನದು ಅವ್ರ ಆಡವತ್ತಿಗೀ ಗೆದ್ದು ಬಿಟ್ರ ಅದ್ರ. ಇವ್ರ ಸೋತ್ರು ಮೊದ್ಲೇ. ಸಲ ಅದು ಅರ್ಜೆಂಟೇನಾ ಗೂಡ ಗೆದ್ವಿ ಅಂತ ಅಂದಕೇಶಿ ಅವ್ರು. ರಜಾ ದಿನನೇ ಘೋಷಣೆ ಮಾಡ್ಬಿಟ್ರ ಏ ಈ ದಿನ ನಾವ್ ರಜಾ ದಿನ ಅತ. ಚರ್ಚ್ಸನ್ ಮ್ಯಾಲಿಂದತ್ತ ಆದ್ರ ಕೊನೆಗೆ ಯಾರು ಗೆದ್ದಿದ್ದು ಅವ್ರೇ ಕಪ್ ಗೆದಕೊ ಕೊಂಡ ಹೋದ ಅರ್ಜೆಂಟೇನ ಅದು ಫ್ರಾನ್ಸ್ಗೂಡ ನಡದಾಗ. ನೋಡ್ ನೀನು.
ಆ ಮ್ಯಾಚ್ ಈ ಇನ್ನೇ ಹಾ ಫ್ರಾನ್ಸ್ದ.
ಈ ಗುಂಪು ನೋಡ್ ನೀನು ಅರ್ಜೆಂಟೇನ ಅನುಭವಿಸ್ತಿರೋ ಯ ಎಲ್ಲೊ ಏನ್ ಆಟಗಾರ ಅದ ಎಲ್ಲ ಗೊತ್ತಿದ್ದ ಇದು ಅಂದ್ರ. ಅನುಭವಿ ಇರೋರ ಈ ಗುಂಪನ್ಯಾಗ ಯಾರು ಎಮ್ಬ್ಯಾಪಿ ಒಬ್ಬನ ಆಡಾಕತಾನ್.
ಅಲ್ಲಿ ಹೆಂಗ ಆತಂದ್ರ. ಎಂಬಾಪ್ಪಿಗ ಹಂಗ ನೋಡಾಕಹೋದ್ರ ಅನುಭವ ಇತ್ತು ಅವಂಗ ಆದ್ರ ಅಲ್ಲಿ ಅವ್ರ ಗುಂಪೊಳಗ ಏನತಂದ್ರ ಅದಕ ಇದ್ರ ಟೈಮ್ ಕರೋನಾ ಟೈಮ ಅ ಅದ್ರೊಗ ಹ್ಮ ಆ ಆ ಸಲ ಏನಾಯ್ತ ಅಂದ್ರೆ ಆ ಕಪೋಳ ಅಂದ್ರ ಆಟ ಆ ಸಮಯದಾಗ ಈ ಫ್ರಾನ್ಸ್ ದನ್ ಗುಂಪ ಪ್ಪತ್ತಲ್ಲ ಆದ್ರ ಇನ್ ಬಾಳ ಜನ ಅಂದ್ರೆ ಗಾಯಗೊಂಡಿದ್ರತ್ತ ಹ ಒಬ್ಬಕ್ ತ ಪ್ಲೇಯರ್ ಅವನ್ ಏನಾರ ಇದ ತಿಳಿ ಆ ಮ್ಯಾಚ್ರ್ ನೂರ್ ಪರ್ಸೆಂಟ್ ಫ್ರಾನ್ಸ್ವರು ಗೆಲ್ತತಿರ ಇನ್ನ ಎರಡು ಜನ ಎರಡನ್ ಮೂರ್ ಜನ ಚಲೋ ಚಲೋ ಆಡೋವಂಂತ ಅನುಭವಿ ಅನುಭವಿ ಆಟಗಾರರನ ಹೊರಗಿದ್ರ ಆ ದಿನ ಮ್ಯಾಚ್್ದಾಗಂದ್ರೆ
ಅಲ್ಲ ಆ ವರ್ಷ ಇದದನ್ಯಾಗ ಎಂಬಪ್ಪೆ ತನ್ನ ಇಡ ಅದೇ ಗುಂಪಿನ ಅಲ್ಲಿ ತಕ ತಗಂಬಂದ ಫೈನಲ್ ತಿಂಗ ಯೋಚನೆ ಮಾಡುವ ಮ ಅರ್ಜೆಂಟೀನಾ ಕಡೆ ಹೊಳ್ಳಿ ತ ಆಟ ಆಮೇಲೆ ಎಂಬಾಪ್ಪಿನ ಯ ಎರ ಹ ಮೂರ ಅದ್ದ ಮತ್ತ ಈಕ್ ಇದು ಎಲ್ಲ ಸಮಾನ ಅಂತರಗಣ ಅವಾವದ ಮೂರ್ ಸಮಾನರಗಣ ಮತ್ತತ್ ಪೆನಾಲ್ಟಿಗ್ ತಗೊಬಂದ್ರ
ಇನ್ನ ನಂಗ್ ನೆನಪ ಐತಿ ಆ ದಿನ ಹನ ಹನ್ನೆಡ್ ಹನ್ನೆರಡ್ ಗಂಟೆ ಮೂ ಎರಡ್ ಗಂಟೆ ಕುತ್ ಮ್ಯಾಚ್ ನೋಡಾತ್ತಿದ್ದು ನಾ್ ನಮ್ ಹಳಿ ಶಾಲೆ ಒಳಗ ಈಯ್ಯೋ ಎ ಎಂದ ಹೆಂಗ ಅಂದ ಎಲ್ಲರೂ ಒಂದ್ ಗೋಲ್ ಹಾಕ್ಯಿದ್ರೆ ಜಿಗ ದಾಡ ಅವ್ರ ಮಸ್ತ್ ಮಜಾ ಆಯ್ತ ಅದ್ ಮ್ಯಾಚ್ ನೋಡಕದ್ಮ
ಯಾವಾಗ ಪೆನಲ್ಟಿ ಗೊತ್ತಲ್ಲ ಎಲ್ಲರೂ ಗುತ ಆಗ್ಬಿಡ್ತ ಅರ್ಜಂಟೀನಾ ಕಡೆೋದು ಆಟ ಯಕ್ರೆ ಯ ಬಾಪಿ ಒಬ್ಬನೇ ಹೋದ್ನ ಮುಗೀಿತಾನ ಹ್ಮ್ ಹಿಂಗಾರ ಆಟ ಇದಐ್ತಲ್ಲ
ಅಂದ್ರಂಗ ಮ್ಯಾ ಅದಂಗಂದ್ರ ಒಂಥರಂಗ್ ನೋಡಾಕೋದ್ರ ಪಾಪ ಫ್ರಾನ್ಸ್ ಆಾಗ ಟೀಮ ಇಲ್ಲಿ ಈ ಸಲ ಆಯ್ ನೋಡ ಪ್ರೇನ್ಸ್ ಟಮ್ ಹೆಂಗ್ ಹಂಗ ಅದಾರಂದ್ರರು ಐದ ಆಾರ ಜನ ಒಬ್ಬ ಹ ಹೊಲಸ ಡಿಂಬೆಲೆ ಅಂಬಾಪ್ಪೆ ಮೊೆ ಮೂರ್ ಗೋಲ್ ಹೊಡದಾರ ಅದು ಏನು ಇಲ್ಲ ಅವರು ಆರಾಮ್ೆ ಹೊಡಿತಾರ ಅವರು ಎರಡು ಮೂರ್ ಗೋಲ್ ಎರಡು ಮೂರ್ ಗೋಲ್ ಏನು ಕೇಳ ಹೇಳಲ್ದನ ಹೊಡಿತಾರ ಅವ್ರ ಹ್ಮ್ ಈಸಲ್ಮ ಅಟ್ ಗೆಲ್ಲು ಗೆಲ್ಲು ಇದು ಮಾತ್ರ ಹಾ ಹಾ ಹಾ